ಹಲೋ,
ಅರಾಮಾ,
ಹ್ಮ್ರ ಆರಾಮ್ ನೋಡ್ರಿ ನೀವ್ ಆರಾಮ್ರಿ.
ಹಾ, ರೀ ಆರಾಮಿದೀವ್ರಿ ನಾಷ್ಟ ಮಾಡಿದ್ರಿ.
ಹಾ, ನಾಸ್ಟಹಾತ್ ನೋಡ್ರಿ ನಿಮ್ದ್ರಿ.,
ಹಾ,. ರಿ ನಮ್ದು ಆಯ್ತು
ಏನ್ ನಾಷ್ಟ ಮಾಡಿದ್ರ್ರಿ ಮನ್ಯಾಗ.
ಇವತ್ರಿ ಪುಳೋಗ್ರೆ ಮಾಡಿದ್ರಿ, ಹ ಹೌದ್ರಿ ಪುಳೋಗ್ರೆ ಮಾಡಿದ- ್ರ ಪುಳೋಗ್ರೆ ಮಾ ಊಟ ಮಾಡಿದೇವ್ರ
ಹಾ, ಹಾ, ಹಾ, ಹಾ ನಮ್ಮಮನೆಗ ಚಪಾತಿ ಮಾಡಿದಿರಿ ಇವತ್ತಾ.
ಹೌದೇನ್ರಿ
ಹ್ಮ್, ನ್ರಿ ಬೆಂಡೆ ಕಾ ಯಿಪಲ್ಯ ಚಪಾತಿ ಮಾಡಿದ್ದಿರಿ ಅದೇತಿ ಹನ್ರಿ-
ಹೌದೇನಚೆನ್ನಾಗಿತ್ತಾ.
ಅಯ್ ಚೆನ್ನಾಗಿತ್ತು ನೋಡ್ರಿ ನಿಮ್ದಂಗಿತ್ತು.
ನಮ್ದು ಹಾಗೆ ಇತ್ರಿ ಒಂದ ಸ್ವಲ್ಪ ಶೇಂಗಾ ಅವೆಲ್ಲಾ ಸ್ವಲ್ಪ ಓ- ತ್ತಿಸಿಬಿಟ್ಟಿದ್ರಿ ಊಟದಾಗ.
ಹೌದ್ರಿ, -
ಹಾ ತುಂಬಾ ಸೇರ್ಸ್ ಬಿಿಟ್ಟಿದ್ರ ಅದು ಅಂದ್ರೆ ಎಲ್ಲಾ ಕರ್ರಗ್ ಇಡ್ಲಿ ಆಗೋಗಿದೀವ್ರೀ ಹಂಗ್ ಕರ್ರಗ್ ಮಾಡಿಟ್ಟಾರೀ ಅನ್ಸಿದೆ
ಹ ಹ ಹೇಳಳ್ಬೇಕಕ್ಿಲ್ರರಿ ನೀವು ಹಂಗ್ಯಾಕ್ ಮಾಡಿ್ರಿ ಅಂತೇಳಿ
ಅವ್ರಿಗ ಏನು ಕೇಳಕ್ ಆಗಲ್ರರಿ ಹೇಳಕೂ ಆಗಲ್ರಿ ಅವ್ರ ಏನು ಅರ್ಥನೆೇ ಮಾಡ್ಕೊಳಲ್ಲ ಹೇಳಿದ್ರುನು ಹಂಗಾಗಿ ಎಷ್ಟದೆ ಅಂತ ಹೇಳ್ತೀರ ನಾವು ಎಷ್ಟು ಸರಿ ಹೇಳಿವಿ ಬಾಳ ಸರಿ ಹೇಳಿವಿ ಅವ್ರಿಗೆ ಎಷ್ಟ ಸರಿ ಹೇಳಿದ್ರು ಅವ್ರ ಅರ್ಥನೆ ಮಾಡ್ಕೊಂಡ್ ನನ್ ಮತ್ತತ್ದೇ ಮಾಡ್ತ
ನೀ ಅಲ್ರಿೀ ನಿಮ ಇದ್ರಾಗ ಎಷ್ಟ್ ಜನ ಇದ್ರಿ ಎಲ್ರುೂ ಸ್ವಲ್ಪ ಗ್ರೂಪ್ ಮಾಡ್ಕೊಂಡು ಹೋಗಿ
ಎಲ್ಲಾ ಮಾಡೇವ್ರಿ ಎಲ್ಲಾ ತರ ಮಾಡೇವ್ರಿ ಎಲ್ಲಾ ಗುಂಪೆಲ್ಲಾ ಸೇರ್ ಕೊಂಡು ಎಲ್ಲ ಕೇಳಿದ್ದು ಆಯ್ತು ಪತ್ರ ಬರೆದಿದ್ದು ಆಯ್ತು ಎಲ್ಲಾ ಮಾಡ
ಹುನ್ ರೀ
ಅದ ಆದ್ರೂ ಹಂಗೆ ಮಾಡ್ತಾರಿ ಈಗ ಯಾರಿಗಾದ್ರು ಹೇಳಿದ್ರಿ ಅವ್ರು ತಿಳ್ಕೋತಾರೆ ಅರ್ಥ ಮಾಡ್ಕೋತಾರೆ ಅಂದ್ರೆ ಹೇಳ್ಬೋದ್ರಿ ಅವ್ರ ಅರ್ಥನೇ ಮಾಡ್ಕೋಳಲ್ಲ ಏನ್ ಹೇಳಿದ್ದೆಲ್ಲ ಕೇಳಲ್ಲ ಅಂತಂದ್ರೆ ಸುಮ್ಮ್ನೆ ಅವ್ರಗ್ ಹೇಳೋದು ವ್ಯರ್ಥ ಅಲ್ವಾ
ಬರ ಒಂದ್ ನಾಲ್ಕ ಮಂದಿ ನಾವು
ಆ ರಿ
ನಾವು ಒಂದ ನಾಕ್ ಮಂದಿ ಬರೋ ಮ ಏನ ಅಂತ ಕೇಳಿದೇನ್ರೀ
ಎದ ಕ್ರೀ ಊಟಕ್ಕೆ
ಹ ಊಟಕ್ಕಲ್ರರಿ ಮಾತಾಡಕ್ರೀ
ಮಾತಾಡಾಕೇನ್ರರಿ ಬ್ಯಾಡ್ರಿ ಬ್ಯಾಡ ಬ್ಯಾಡ್ರಿ ನೀವ ಒಬ್ರ ಮಾತ ತಾಡ್ರಿ ಸಾಕ್ ನಮಗೆ
ಆದ್ರಿ ಹ್ಮ ಹ್ಮ ಮತ್ರಿ ಏನ್ ಸಮಾಚಾರ ರಿ
ಮತ್ತೆ ನೀವೇ ಹೇಳ್ಬೇಕ ನೋಡ್ರಿ ಬೆಳಿಗ್ಗೆ ಏನ್ ಹೆಂಗ ಎಲ್ಲಾ ಕೆಲ್ಸ ಎಲ್ಲಾ ಲ್ಲ ಮುಗಸ್ಕೊಂಡು ಮತ್ತ ಕೆಲ್ಸಕ್ ಹೋಗಿರೇನ್ರಿ
ನೂನ್್ರ ಮನಂದ ಸ್ವಲ್ಪ ಕೆಲಸ ಇತ್ರಿ ಅದು ಎಂಡಿ ಕಸ ಬೆಳದಿತ್ರಿ
ಹಾ
ಅದೇ ಅಂಡಿ ಕಸ ಬಾಳಗ್ ಸ್ವಲ್ಪ ಆಕ್ಳಿಗೆ ಮೇಗಿ ಹಾಕ್ರಿ ಈಗ ಸ್ವಲ್ಪ ಕೆಲ್ಸ ಬಂದಿರಿ ಮತ್ತೆ ತ ಕಡಿ
ಹೌದೇನ್ರೀ ಹ್ಮ್ ನಂದು ಅಷ್ಟ ಅಷ್ಟ ಸ್ವಲ್ಪ ಬಟ್ಟಿ ಇದ್ದು ಎಲ್ಲ ತೊಳೆದ್ ಹಾಕ್ದೆ ತೊಳದಾಕ ಹಾಕಿ ಎಲ್ಲಾ ಒಣ ಹಾಕಿದ್ದೇರಿ ನಿನ್ನೆ ಅದು ನಿನ್ನೆ ಜೋರಾಗಿ ಮಳಿ ಬಂದು ಎಲ್ಲಾ ತೊಳ್ದ ಹೋಗ್ಬಿಟ್ಟಾವ್ರಿ
ಅಯ್ಯಪ್ಪೋ ಮತ್ತೆ ಒಳ್ಳಿ ಇದೆ ಒಣಾಕ್ಬೇಕ್ರಿ
ಹ ಮತ್ತೆ ತೊಳಿಬೇಕ್ರಿ ಯಾಕಂದ್ರೆ ಕೆಳಗ್ ಬ್ಬಿಟ್ಟ ಅವ ಕೆಸರಿನಾಗೆಲ್ಲ
ಕ್ಯಾಸ್ರನ ಬಿದ್ದದದು ಮತ ತೊಳಿಬೇಕತ
ಹೌದ್ರಿ ಹೌದ್ರಿ ಮತ್ತೆ ಏನ್ ಮಾಡ್ಬೇಕು ಇವಾಗ ಮತ್ತೆ ಎಲ್ಲೋ ಹಾಕ ಪಕ್ಕಕ್ಕೂ ಆಗಲ್ಲ ಅಲ್ಲ ಅಲ್ಲೇ ಮತ್ತೆ ಬಿಸ್ಲಿಗೆ ಒಣಗ್ಲಿ ಅಂತ ಹಾಕಿವ್ರಿ ನಾವು ಕಾಲೇಜಿಗೆ ಹೋಗಿದೀವ್ರಿ ಬ ಬರೋವಷ್ಟೊತ್ತಿಗೆ ಎಲ್ಲಾ ಕೆಳಗ್ ಬಿದ್ದು ಎಲ್ಲಾ ಗಲೀಜ ಆಗ್ಬ ಬಿಟ್ಟಿದವ್ರೀ ಹೊಲ್ಸ
ಅಲ್ರರಿ ನಿಮ್ ಇದ್ರಾಗ ನಿಮ್ ಫ್ರೆಂಡ್ಸ್ ಯಾರ ಇದ್ರ ಅವ್ರಗ್ ಹೇಳ್ಬೇಕಕ್ ರಿ ಒಂದ್ ಸ್ವಲ್ಪ
ಇಲ್ರರಿ ನಾನು ನಮ ನಮ್ ಗೆಳತಿಗ್ೋ ನಮ್ ಗೆಳತಿಗೆ ಕರೆ ಮಾಡಿ ಹೇಳ್ಬೇಕನ್ಕ ಕಕೊಂಡಿದ್ದೀರಿ ಅವರು ಪರೀಕ್ಷೆ ಬರೆಯಕ್ ಹೋಗಿದ್ದ ರಿ ಹಂಗಾಗಿ ಯಾರ ಯಾರು ಇರ್ಲಿಲ್ಲ ನಾವು ಇ ಜೀವನ ಮಾಡ್ತೀವಲ್ಲಾ ಜಾಗದಲ್ಲಿ ಯಾರು ಇರ್ಲಿಲ್ಲ ಹಂಗಾಗಿ ಕಾಲ ಬಂದ್ ನೋಡಿದ್ರೆ ಆತರ ಎಲ್ಲ ಆಗ್ಬಿಟ್ಟಿದತ್ರಿ ಮತ್ ಹೋಗುದು ಮತ್ತೆ ಇವಾಗ ಮತ್ ಹೊಣೆ ಬಂದಿನ್ರಿ
ಮತ್ತತ್ ಈಗ ತೊಳದ್ ಮತ್ತತ್ ಒಣಕ್ ಬಂದ್ರ ಹೆಂಡ್ರಿ ಈಗ
ಹೌದೌದ್ರಿ
ಹಾ ಹಾ ಏನ್ ಕಾಲೇಜ್ಗೆ ಹೋಗಿರಿ ಅಂದ್ರಿ ಇವತ್ತ ಹಂಗ ಮಾಡ್ಬೇಕತ್ರಿ ಮತ್ತೇನ್ ಮಾಡಕ್ ಆಗಲ್ಲ್ರಿ ಆಪ್ಷನ್ ಇಲ್ಲ ಇದ್ರಲ್ಲಿ ಬೇರೆ
ಹೌದ್ರಿ ಹೌದು
ಅ ಕಾಲೇಜ್ಗೆ ಹೋಗಿದೇರಿ
ಹಾ ರೀ ಕಾಲೇಜಿಗೆ ಹೋಗಿದ್ದೀವ್ರರಿ ಕಾಲೇಜಿಗೆ ಹೋಗಿದೀವ್ರೀ ನಿನ್ನೆ ರಜೆ ರಜೆ ಇತ್ತಲ್ಲ ಸ್ವಲ್ಪ ಅದಿಕೋಸ್ಕರ ಇವತ್ತು ಯಾರು ಬಂದಿಲ್ರಿ ಜನ ಕಾಲೇಜಿಗೆ
ಹ್ಮ ನೀವ್ ಬಂದುಬಿಡುವ ವಾಪಸ್ ಮತ್ತೆ
ಹ ಮತ್ತ್ ಇನ್ನೇನ್ ಮಾಡ್ತೀರಿ ನಾವು ವಾಪಸ್ ಬಂದೇ ಬಿಟವಿ ಮತ್ತ
ಓ ಆಲ್ರೆಡಿ ಮನ ಇದು ಅದುಕ್ಕೆ ಬಂದುಬಿಟ್ಟ
ಹೌದೌದ್ ನಾವು ವಾಪಾಸ್ ನ್ರಿ ಮತ್ತ ಇನ್ನೇನ್ ಮಾಡೋದು ಅಲ್ಲಿ ಯಾರು ಇಲ್ರರಿ ಮತ್ತತ್ ನಾವ್ಏನ್ ಮಾಡೋದು ಅಲ್ಲಿದ್ದ
ಹ್ಮ ಅದು ಕರೆ ಬಿಡ್ರಿ ಅಲ್ಲಿ ಸುಮ್ಮ್ನೆ ಕುೂತ್ ಕುೂತ್ ಕುತ್ ಬ್ಯಾಸ್ರದ ಹೌದ್ರಿ
ಹ್ಮ್ ಅದಕ್ಕೆ ಸುಮ್ನೆ ಎಷ್ಟೊತ್ ಅಂತ ಕೂಡೋದು ಅಂತ ಹೇಳಿ ಬಂದ್ಬಿಟ್ಟಿರಿ ನಾವು
ಅದ ಕರೆ ಬಿಡ್ರಿ ಸುಮ್ ಒಬ್ಬೊಬ್ಬ್ರ ಕುೂಂತು ಬ್ಯಾಸ ಅ ಏನ್ ಪಾಠ ಹೇಳಲ್ಲ ಏನ್ ಇಲ್ಲಾ ಅಂತಿ
ಹೌದ್ರಿ ಹೌದ ಅದು ಏನೋ ಇವತ್ತು ನಮ್ ಅ ಶಾಲೆಯಲ್ಲಿ ಏನೋ ಆಚಾರಣೆ ಮಾಡ್ತಾರಂತ್ರಿ
ಏನ್ ಆಚರಣೆ ಮಾಡ್ತೀರಿ ಇವತ್ತೇಏನೀರಾ ಅಂತ್ದು
ಅದೇರೀ ಇವತ್ತು ಇದು ಐ್ತಲ್ಲ ತಂಬಾಕು ಅವೆಲ್ಲಾ ತಿನ್ಬಾರ್ದು ಅದು ದಿನಾಚರಣೆ ಐತ್ರಿ ಇವತ್ತು
ಓ ಅಂದ್ರ ಕೆಟ್ಟ ಚಟ್ಟ
ಹೌದೌದ್ರಿ ಇವತ್ತು ಅದು ಈಗ ತಿಂತಾರಲ್ರರಿ ತಂಬಾಕು ಮಧು ಇಮಲು ಸೂಪರ್ ಅಂತೇಳಿ ಹ ರೀ ಆದ ಆದು ದಿನ ಐತ್ರಿ ಇವತ್ತು
ಇ್ಯಪ್ಪೋ ನಮ್ ತಂಗ ಇಪ್ಪ ಅದಾಡ್ರಿ ಇಲ್ ಇಲ್ ಕೇಳ್ರಿ ನಮ್ ತಂಗಿ ಒಬ್ಬಕಿ ಅದಳ್ರಿ ಗನ ಸಿಟ್ಟಿನಕ್ರಿ
ಹೌದೇನ್ರರಿ
ನಾವು ಏನ್ರೀ ಸ್ವಲ್ಪ್ ತಿಂತರ್ತಿವಲ್ರೀ ಸ್ವಲ್ಪ ಗೊತ್ತಾದಂತ್ರು ಹಂಗ ಕಲಾಶ್ರಿ ಆ ಕಡೆ ಅದು ಒಳ್ಳೆ ನಮಗ ಮೆಸೇಜು ಮಾಡುದಿಲ್ಲ ಈ ಕಡೆ ಕರೇನು ಮಾಡಲ್ಲ ಏನು ಫೋನ್ ಕಾಲ್ ಏನು ಮಾಡದಲ್ರರಿ ಸಿಟ್ಟು ಬಾಳ ಸಿಟ್ಟ್ರಿ ನಮ ತಂಗಿಗೆ ಏನ್ ಬರಾಬರಿ ಮಾಡ್ತಾರೀ ಏನೋ ಅಪ್ರೂಪ್ ಅಪ್ರೂಪ್ ಮಾಡಿರ್ತಿವರು ನಾವು ಒಂದು ಸ್ವಲ್ಪ ದೋ ತಿ ಹೋದಾಗ ಯ ಟ್ರಿಪ್ ಹೋದಾಗ ಮಾಡಿರ್ತಿವಿ
ಏ ಇಲ್ರರಿ ಹಂಗೆಲ್ಲಾ ಮಾಡಕ್ ಹೋಗ್ಬೇಡ್ರ್ದಿ ಯಾಕಂತಂದ್ರ ಇವತ್ತಿನ ದಿನ ಎದಕ್ ಅ ಎದಕ್ ಮಾಡ್ಯಾರಂತಂದ್ರ ಅದನ್ನ ಹೆಂಗ ನಾವು ಅಹ ತಲೆಯಿಂದ ತೆಗೆದು ಹಾಕ್ಬೇಕು ಅದನ್ನ ತಿನ್ಬಾರ್ದು ತಿಂದ್ರೆ ಏನೇನು ರೋಗಗಳು ಬರ್ತವು ಅಂತ ಹೇಳಿ ಇವತ್ತಲ್ಲಾ ಹೇಳಿದ್ರಿ ನಮ ನಮ್ಮ ಶಾಲೆಗ ಇವತ್ತು
ಹೌದನ್ರರಿ ಅಲ್ರರಿ ಈ ನೀವ್ ಹೇಳದ ಇಲ್ರಿ ನೀವ್ ಹೇಳದ ಕರೆಕ್ಟ್ ಐತ್ರಿ ಹಾ ಸದ್ಯ ತಿನ್ಬಾರ್ದ ಅಂತಂದ್ರ ಅದ ತಯಾರಾಗ ಮಾಡದ ಕಂಪ್ನಿನೇ ಬಂದ್ ಮಾಡಸ್ಬೇಕ್ರಿ
ಹೌದ್ರಿ ಬಂದ್ ಮಾಡ್ಸ್ಬೇಕಕ್ ಅದು ನೀವ ಹೇಳೋದು ಕರೆೇನ ಐತಿ ಬಟ್ ಆದ್ರೆ ಅವ್ರ ಏನ್ ಮಾಡ್ತ ತಾರೆ ಅಂತಂದ್ರೆ ಅವ ಈಗ ಇದ ನಡ್ಸ್ಬೇಕ ಅಲ್ರರಿ ಏನಾದ್ರು ಒಂದು ಮಾಡ್ಬೇಕಂದ್ರೆ ಅವ್ರು ಏನ್ ಗೊತ್ತಾ ಅದ್ರ ಮೇಲೆ ಬರ್ದಿರ್ತಾರೀ ಇದನ್ ತಿಂದ್ರೆ ಈತರ ರೋಗ ಬರುತ್ತೆ ಅಂತ ಬರ್ದಿರ್ತಾರೆ ಅದನ್ನ ಯಾವ್ ತರ ಬರ್ದಿರ್ತಾರ ಅಂದ್ರೆ ಕಣ್ಣಿಗೆ ಕಾಣಬಾರ್ದು ಆ
ಅಲ್ರಿ ಹದು ಮಾಲ್ ಪ್ಯಾಕೆಟ್ ಇಟ್ಟೇ ಇಟ್ ಇಟ್ ಇಟ್ ಇರ್ತಾವ ಸಣ್ಣ ಸಣ್ಣವು
ಹಾ
ಅದ್ರಾಗ ಡಿಟ್ಟಿ ಶ ಅದೇನ ಕುಂತು ಒಂದ ತಾಸ ಕುಂತು ಓದಕತೇನ್ರಿ ಅಂತ ಯಾರು
ಹ ಸುಮ್ನೆ ತಿನ್ನೋದ ಯಾಕ್ರಿ ಸುಮ್ನೆ ಅಂತವೆಲ್ಲಾ ತಿನ್ಬಾರ್ದ ಹಂಗೇಏನಾದ್ರು ತಿನ್ಬೇಕ ಅನ್ಸಿದ್ರೆ ಚೆನ್ನಗ್ ಊಟ ಮಾಡ್ಬೇಕು ಮತ್ತೆ ಹಣ್ಣಗಳು ಮತ್ತೆ ತರಕಾರಿಗಳು ಆತರ ಎಲ್ಲಾ ತಿನ್ಬೇಕ್ರಿ ಅದು ಬಿಟ್ಟು ಇವಿ ಇವ ಏನ್ರೀ ಇವು ಅವೆಲ್ಲಾ ಎಂದಕ್ ತಿನ್ನದು ಅವೆಲ್ಲ ಸಗಣಿ ಅದಾವ್ ನೋಡ್ರಿ ಸೀದಾ
ಅದಖರಿನ ರೀ ನೀವ ಹೇಳದೇನು ಇಲ್ರರಿ ಏನೋ ಅಪರೂಪ ತಿಂದಿರ್ತಿವ್ರಿ ಅದು ಇದೇ ಆಗದಿಲ್ರರಿ ಅದ ಅ ಒಂದ್ಸರಿ ಏನ್ ರಾತ್ನ್ರಿ
ಇಲ್ರಿ ಇಲ್ಲ ಇಲ್ಲ ಇಲ್ಲ
ಆ ಮತ್ ನ
ಹಾ ರೀ
ಏನ್ ಸ್ವಲ್ಪ ಮಾ ಸ್ವಲ್ಪ ಏನ್ರು ಹ್ಮ ಅಲ್ರರಿ ಇರ್ ಕೇಳ್ರಿ ಸ್ವಲ್ಪ ಏನ್ ಇದ ಮಾಡಿದ್ರ ಸಾಕ್ರಿ ಆಯ್ತ್ ಸರಿ ಅಣ್ಣ ನೀನ್ ನಾಳೆ ಕಲ್ ಮಾಡಬೇಡ ಮೆಸೇಜ್ ಮಾಡಬೇಡ ನೀ ಯಾರ ನನ್ ಗೊತ್ತಿಲ್ಲ ಅಂತ ಸುಮ್ ಸಿ
ಹೌದು ಹೌದ್ರಿ ಮತ್ತೆ ಅವ್ರ ಅವ್ರಿಗೆ ನಿಮ್ದು ಜೀವದ ಮೇಲೆ ಅಷ್ಟೊಂದು ಕಾಳಜಿ ಇದೆ ಅದಕ್ಕೋಸ್ಕರ ಅವ್ರು ಆತರ ಮಾಡ್ತಾರೆ ಇಲ್ಲಿ ಇಡ್ಲಿ ಬಿಡು ತಿಂದ್ರೆ ತಿಂದಲಿ ಇವತ್ತು ಎಲ್ಲಾದ್ರು ಹೋಗ ಏನಾರ ಮಾಡ್ಕೊಳ್ಳಿ ಅಂತ ಆತರ ಇದ್ದಿದ್ರಿ ಅವ್ರ ಯ ನಿಮ್ ಮೇಲೆ ಅಷ್ಟೊಂದ್ ಕಾಳಜಿ ತೋರಿಸ್ತಿದ್ರು ನೀವ ಚೆನ್ನಾಗಿರ್ಬೇಕು ನೀವ ಯಾವಾಗ್ಲುೂ ಚೆನ್ನಾಗಿರ್ಬೇಕು ಅಂತ ಅಲ್ವಾ ಅವ್ರ ಹೇಳ್ತಾರೆ.
ಹ ಹೂನ್ರೀ ಹೌದ್ರಿ
ಹ್ಮ್ ಅದಿಕ್ಕೆ ಅವ್ರು ಹೇಳೋದ್ನ ಸ್ವಲ್ಪ ತಿಳ್ಕೊಳ್ಳಿ ನೀವು ಸುಮ್ನೆ ಇದು ಮಾಡ್ಕೊಬೇಕೇ ರಿ
ಏ ಇಲ್ರರಿ ಇಲ್ರರಿ ಈ ಎಲ್ಲಾ ಬಿಟ್ಬಿಟ್ಟನ್ರಿ ಈಗ ಸುಮ್ ಯ ಯಾವಾಗ ಒಂದ ಅಂತ ಅಂದ್ರರು ಅಪರೂಪ್ರ ಅದ ಒಂದು ಏನ ತಿಂಗ್ಳಿಗೋ ಎರಡು ತಿಂಗಳಿಗೋ ಏನರ ಒಂದು ನಾಕ ದೋಸ್ತರು ಸೇರಿದಾಗ ಯಾವಾಗಾರ ಒಂದ್ ಸತಿ ಒಮ್ಮ ಏನಾರ ಮಾಡ್ತಿರ್ತೇನ್ರಿ
ಹಾ ಹಾ
ಇಲ್ಲ ಅದನು ಇಲ್ರರಿ ಈಗ ಏನ್ರೀ ನಮ್ದು ಕೆಲಸ ಮನನ್ ಕೆಸ ಕೋಟ ಮಾಡಿದ. ಮನೆ ಸ್ವಲ್ಪ ಕೆಲ್ಸ ಮಾಡಿದ ಮತ್ತೆ ಕೆಲ್ಸಕ್ ಬಂದ್ರಿ ಹಿಂಗ ಮಾಡತತಿವ್ರೀ ನಾ್ ಮತ್ತ ಈ ಹುಡ್ರ ಜೊತೆನ ಬಾಳ ಕಲಿಯೋದಲ್ರರಿ ನಾ.
ಹೌದ್ರಿ ಬಾಳ ಬಾಳ ಅದಿರಿ ನೋಡ್ರಿ ಬಾಳ ಶಾಣೆ ಅದಿರಿ ನೀವು ಯಾಕಂತಂದ್ರೆ ಹುಡುಗ್ರತ್ರ ಎಷ್ಟ ಇರ್ಬೇಕ್ ಅಷ್ಟೇ ಇರ್ಬೇಕ್ರೀ ಜಾಸ್ತಿ ಇದ್ರ ಬಾಳ ಕೆಟ್ಟೋಗ್ಬ ಬಿಡ್ತವರಿನಿನ್
ಹಾ ಅದು ಕರಿರಿ ಅದಕ ನಮ್ ತಂಗ ಹೇಳ್ಬಟ್ಲು ಬಿಟ್ಟಡ್ರಿ ನೀ ಅವ್ರ ಜೊತಿ ಇ್ರ ರೀತಿ ಯಾವ ರೀತಿ ಕಲಿಯೋಕ ಹಬೇಡ ಯಾರ್ ಚಲೋ ಇರ್ತ್ತ ಅವ್ರಗೆ ಅವ್ರ ಜೊತೆ ಅಷ್ಟೇ ಫ್ರೆಂಡ್ಶಿಪ್ ಮಾಡತ್ ಅಂದಿಡ್ರಿ
ಹೌದು
ಈಗ ಒಬ್ಬ ಒಬ್ಬ ಅದೇನ್ರಿ ಮಲ್ಲಿಕಾರ್ಜುನ್ ಅಂತ ಅದೇನ್ರಿ
ಹಾ ಆರಿ
ಹ ಹಾ ಅವ ಬಾಳ ಕ್ಲೋಸ್ ಅದನ್ರೀ ನಮ ಜೊತೆ ಹ್ನ್ ನಮ್ ದೋಸ್ತ್ರಿ ಅವನ್ಮ್ ದೋಸ್ತ್ರಿ ಹದ್ ನಮ್ ದೋಸ್ತಿರ ಒಟ್ಟ ಅಂತದು ಒಟ್ಟ ಕೆಟ್ಟ ಚಕ ಅನ್ನೋದ ಅವ್ಗೆ ಹೆಸರ ಗೊತ್ತಿಲ್ರರಿ ಅದ ತಿಂತನ್ರಿ ಒಟ್ಟಿಗೆ ತಿಂತನ್ರಿ ಸಣ್ಣ ತಿ
ಹೌದ್ರಿ ಮತ್ತ ಒಟ್ಟಿಗ್ ತಿನ್ಬೇಕ ಅಂತವೆಲ್ಲ ಸಗಣಿ ಅದಕ್ ತಿನ್ಬೇಕು ಅಂತನಿ ನಾನುನು
ಹೂನ್ರೀ ಒಟ್ಟಿಗ ಒಟ್ಟಿ ತಿನ್ನ್ನಕತ್ನ ಅಂತಂದ್ರೆ ಅವನಗ ಒಂದ್ ಸರ್ತಿ ಯಾವ್ದ್ರ ಒಂದ್ ಅಂಗಡ ಹೋದ್ರುನು ನೋಡ್ರಿ ಒಂದು ಎರ್ನೂರು ಮುನ್ನೂರು ರೂಪಾಯಿ ಬಿಲ್ ಮಾಡ್ಬೇತನ್ರೀ ಒಂದ್ ಸತಿನ್ರಿ
ಹೌದ್ ಮತ್ತ ಊಟ ಮಾಡಂಗಿದ್ರೆ ಊಟ ಮಾಡ್ಬೇಕು ಅವೆಲ್ಲಾ ತಿನ್ನೋದ್ರಿಂದ ಸುಮ್ನೆ ಇದು ಆನ ಆರೋಗ್ಯ ಎಲ್ಲ ಕೆಟ್ಟೋಗುತ್ತೆ ಎಲ್ಲ.
ಹ ಅದ ಕರರಿ ಅದಕ್ಕ ಅವೇಳ್ತಿರ್ತನ್ರಿ ನಮ್ಗೂ ಒಮ್ಮಿ ಒಮ್ಮ ಹೇಳ್ತಿತನ್ ನ ಅವಮೋಸ್ಸರಿಗೆಲ್ಲ ಏ ಅಂತ ತಿನ್ಬಾರ್ದದು ಗೊತ್ತಾಗಲ್ಲ ನಿಮಗ ಏ ನಿಮ್ ಚಟ ಏನ್ ಇಷ್ಟ ದೋಡ ಇದು ಮಾಡ್ಕೊಂಡು ನೀವ ಏ ಇದಾಗ ನಿಮ್ಗೆ ಏ್ ಬಾಳಗಐತೆಏ ಅ ಬಾಳ ಬೈತಿರ್ತನ್ ಬೈತಿರ್ತನ್ೀ
ಹೌದ್ರಿ ಹೌದ
ಅವ್ನ್ ಮಾತಿಗ್ ಒಂದ್ ಸ್ವಲ್ಪ ಯಾವಾಗಾರ ಯಾವಾಗ ನಾವ್ ಬಿಡ್ತಿರ್ತಿರ್ತಾರೆ ನಮ್ ದೋಸ್ತರ ಅವ್ರು
ಹಾ ರೀ
ಹಾ ಇರು ಮತ್ ಅವ ಎಲ್ಲಿಗಾರ ಊರ್ ಪಾರಿ ಹೋದ ಅಂತಂದ್ರೆ ಮುಗತ್ರಿ ಮತ್ ಅವ್ಲ್ಲಿ ಚಲೋ ಇರ
ಹ್ಮ್ ಹಂಗೆಲ್ಲಾ ಮಾಡ್ಬಾರ್ದ್ರಿ
ಪ
ಹ್ಮ್ ಅವರು ಹಂಗ ಇರ್ತಾರೀ ಅವೆಲ್ಲಾ ಊರಲ್ಲಿ ಸೇರ್ಕೊಂಡು ಎಲ್ಲಾ ಸೇಮ್ ಸೇಮ್ ಆಗ್ಬಿಡ್ತಾರಿ
ಹ್ಮ್ ಅದು ಕರ ನೋಡ್ರಿ ನೀವ್ ಹೇಳದ ಕರಟ್ರಿ
ಹ್ಮ್ ಸರಿ ರೀ ಮತ್ತೆ ಮಾಡ್ತೀನ್ೀ ನಾ ನಿಮ್ಗ
ಸರಿ ರಿ ಸರಿ
ಹಾ
ಹ್ಮ್ಮ್ ರಿ